ನಿಮ್ಮ ಧ್ವನಿ ಕೇಳುತ್ತಿಲ್ಲ ನಮಗೆ. ನಿಮ್ಮ ಧ್ವನಿ ಕೇಳುತ್ತಿಲ್ಲ.
ಸರಿ ತಡಿ.
ಇವಾಗ ಕೇಳುತ್ತಿದೆ ಹೇಳಿ ಎಲ್ಲಿದ್ದೀರಾ ನೀವು ಇವಾಗ.
ನಾವು ರೈಲ್ವೆ ನಿಲ್ದಾಣ
ಹೌದೇ ನಿಮ್ಮದು ಆಯ್ ಊಟ ಆಯ್ತೆ.
ಹಾ ಆಯ್ತು ನಿಮ್ಮದ ಆಯ್ತಾ.
ನೀವು ಅದೇನು ಅಲ್ಲಿರುವುದು ರೈಲ್ವೆ ಹಳ್ಳಿಯಲ್ಲಿ.
ಅಲ್ಲಿ ಬ ರೈಲಿಗೆ ಕಾಯುತ್ತಿದ್ದೇನೆ.
ಎಲ್ಲಿಗೆ ಹೋಗಲು ಕಾಯ್ತಿದ್ದೀರಾ.
ನಾವು ಪಕ್ಕದ ಜಿಲ್ಲೆಗೆ ಹೋಗಲು ಕಾಯುತ್ತಿದ್ದೆವೆ.
ಹೌದ ಯಾರ್ಯಾರು.
ನಾನು ನನ್ನ ಸ್ನೇಹಿತೆ
ಈಗ ನೀವು ಇಷ್ಟು ಬೇಗ ಅಲ್ಲಿಗೆ ಹೇಗಿ ಹೋದ್ರಿ.
ಅಯ್ಯೋ ಬೇಗ
ಹೊರೆಯಿಂದ ಇದೀವಿ ಇಲ್ಲಿ.
ಅಲ್ಲ ಇಲ್ಲಿಂದ ನಿಮ್ಮ ಊರ್
ಹಲೋ ಅಲ್ಲಿಂದ ಬಸ್ಸಅಲ್ಲಿ ಬಂದೆ . ಈಗ ಬಂದು ಇಲ್ಲಿ ತಿಂಡಿ ಮಾಡಿ ದೋಸೆ ತಿಂದು ಇಲ್ಲಿ ನಾವು ದೋಸೆ ತಿಂದೇವಿ ಅವರು ಬಿಸಿಬೆಲೆಬಾತ್ ತಿಂದರು ನೀವು ಏನ್ ಏನು ಮಾಡಿದ್ದೀರಾ
ಇದ್ದೀನಿ ಅಮ್ಮ ಊಟ ತಿನ್ನುತ್ತಿದ್ದಾರೆ ನಾನು ಕುಳಿತುಕೊಂಡಿದ್ದೇನೆ.
ನಿಮ್ಮ ತಂದೆ ಕೆಲ್ಸಕ್ಕೆ ಹೋದಾರ.
ಹಾ ಹೋದರು ನಿಮ್ಮ ತಾಯಿ ಯಾವಾಗಲೂ ಎಲ್ಲಿಗೆ ಹೋಗು ಇದರು ಪಾಪ ನಿನ್ನ ತಾತ ಅವಾಗಿಂದ ಕರೀದುಕೊಳ್ಳುತ್ತಿದ್ದರು.
ಎಲ್ಲಿಗ್ ಹೋಗಿದ್ದಾರೆ.
ಗೊತ್ತಿಲ್ಲ.
ಕರೆ ಮಾಡಿದ್ ನನ್ನ ತಾಯಿ ಕರೆ ಮಾಡಿದ್ದರು ಉಲ್ಲಿಗೆ ಬರುತ್ತೆ ಏನು ಅಂತ ಅವರ ಕಾರ್ಯನಿರತರಾಗಿದ್ದಾರೆ
ಹೌದಾ
ನೀ
ಮತ್ತೆನು ಸಮ ನೀ ಹೇಳಿ ನಾವು ಕೇಳುತ್ತೇವೆ
ಏಏನು ಹೇಳುವುದು ನಿನ್ನ ಸ್ನೇಹಿತ ಕೆಲಸವಿಲ್ಲವ ಇವತ್ತು
ಇಲ್ಲ ಅವ
ಯಾಕಿಲ್ಲ ಹ
ಯಾಕೆ ಕೆಲಸ ಇಲ್ಲ ನಿನ್ನ ಸ್ನೇಹಿಿತಗೆ ಇವತ್ತು
ಹೌ
ಇವತ್ತು ಏನು ವಿಶೇಷವಾದ ದಿನ ಅಂದ್ರೆ ನಿಮಗೆ ತಿಳಿತೆ ನಮಸ್ಕಾರ
ಹ
ನಿಮ್ಮ ಧ್ವನಿ ಕೇಳುತ್ತಿಲ್ಲ
ಇ
ನಮಸ್ಕಾರ
ಹ ಹಾ
ನಿಮ್ಮ ಧ್ವನಿ ಕೇಳುತ್ತಿಲ್ಲ
ಕೇಳುತ್ತಿದಲ್ಲ ಮದುವೆ
ಈಗ ಕೇಳುತ್ತಿದೆ ಹೇಳಿ
ಹ್ಮ
ಏನು ಏನು ನಿಮ್ಮ ಹಿಂದೆ ಶಬ್ದವಾಗುತ್ತಿದೆ ಏನು
ಹ ಹ
ರೈಲು ಹೋಗುತ್ತಿದೆಯಾ ಇನ್ನೇನ್ ಸಮಾಚಾರ ಇಂದು ಬೆಳಗ್ಗೆ
ಹ
ಬಳೆ ಹಾಕುವ ಅಜ್ಜಿ ಬಂದಿದ್ದರು ನಾನು ಹಾಕಿಸಿಕೊಂಡೆ ಬಳಿ
ಅಯ್ತ
ಹ ನೀವ ಏನೇನು ತೆಗೆದುಕೊಂಡು ಹೋಗುತ್ತಿದ್ದೀರಾ ನಿನ್ನ ತಂಗಿಗೆ
ಯಾಕೆ.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
ಏನೊ ಬೇಕು ಅಂದಳ್ ಅದಿಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದೇನೆ ಅಂದಿರಿ ನೆನ್ನೆ. ಹ್ಮ್.
. . ಹೇಳಿ ಹೇಳಿ.
ನಿಮ್ಮ ತಂಗಿ ಏನೋ ಬೇಕು ಎಂದಳಂತೆ ತೆಗೆದುಕೊಂಡು ಹೋಗುತ್ತಿದ್ದೀರಾ ಅಂದೆ.
ಅವರನ್ನು ಕರೆದುಕೊಂಡು ಬಂದದ.
ಯಾವಗ.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
ಅವ್ಳಿಗೆ ಪರೀಕ್ಷೆ ಇದೆ ಅಲ್ಲ. ಹಾ. ಪರೀಕ್ಷೆ ಇದೆಯಲ್ಲ ಅವ್ಳಿಗೆ.
. ಹಾ ಇದೆ ಅವ್ರ್ಗೆ ಎರಡವರಿಂದ ಮೂರವರು. .
ಹೌದ. .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
ನಾನು ನಿನ್ನ ತಂಗಿಗೆ ಕರೆ ಮಾಡನ ಅಂದುಕೊಂಡೆ. ಹಾದ್ರೆ ಮಾಡಲೇ ಇಲ್ಲ. . ನನಗೆ ಕಾಲೆಲ್ಲಾ ನೋವ್ತಿದೆ. .
ಹ್ಮ್ ಮತ್ತೆ.
ಗೊತ್ತಿಲ್ಲ. ನನಗೇನಾದರೂ ತನ್ನಿ ತಿಂಡಿ ಎಲ್ಲ.
ನಾಳೆ ಬಾ. ಮುಂಜಾನೆನ ಬಾ. .
ಮುಂಜಾನೆ ತನ್ನಿ. ನಿನ್ನ ಗೆಳತಿ ಏನು ಹೇಳುತ್ತಿದ್ದಾಳೆ. ನಾಳೆ ಇದೆ ಕಾಲೇಜು. ಹಾ. ನಿನ್ನ ಧ್ವನಿ ಸರಿಯಾಗಿ ಕೇಳುತ್ತಿಲ್ಲ.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
ನೀವ್ ತೆಗೆದುಕೊಂಡು ಬನ್ನಿ. ಸರಿ ಬಿಡಿ ಆಯ್ತು.
ಸರಿ ಆಯ್ತು ಇನ್ನೇನ್ ಸಮಾನ್ ನ್ ಸಮಾಚಾರ.
ಹೇಳಬೇಕು ನೀವೆ ಹೇಳಬೇಕು ನೀವೆ ದೊಡ್ಡೋರಲ್ಲವಾ ನೀವ್ ಹೇಳಿ.
ನಾವ್ ನಿಮ್ಮಷ್ಟು ದೊಡ್ಡೋರಲ್ಲ .
ಇನ್ನು ಎಷ್ಟು ಕರೆಗಳಿದ್ದಾವೆ ನಿಮ್ಮ ಬಳಿ.
ನನ್ನ ಬಾಳಿ ಇನ್ನ ತುಂಬ ಕರೆಗಳಿದ್ದವೇ. ಹ
ಹಣ ಎಷ್ಟು ಬಂದಿದೆ ಬಂತ ಹಣ
ಇಲ್ಲ ಬರದಿಲ್ಲ
ಹ್ಮ
ನಾವು ಹ
ಅದರ ತಳೆಯ ತುರು ಅಲ್ಲ ನಾವು ನಿನ್ ನಿನ್ನೆಯಿಂದ ಎಷ್ಟು ಮಾತಾಡಿ ನಿದ್ದೇವೆ ಕರೆಗಳು ಎಷ್ಟು ಕರೆಗಳು ಮಾ
ಅದ ಇನ್ನು ಬರಿಲ್ಲ ಇನ್ನಲ್ಲ ನಾವು ಸುಮಾರು ಯರು ಮಾತಾಡರ್ಬೋುದು
ಆರು ಅಥವಾ ಏಳು ಏನೋ ಎಷ್ಟೋ ನೆನಪಿಲ್ಲ ಹ್ಮ್ ಇನ್ನೇನು
ಹೇಳ
ಏನ ಸಮಾಚಾರ ಹೇಳ ಎಲ್ಲ
ಹ ಹ
ನೀವು ಅಲ್ಲಿ ನಿ ಅವರ ಅಕ್ಕನ ಬರ ನಿನ್ನ ನಿನ್ನ ತಂಗಿಯ ಆ ಸ್ನೇಹಿತೆಯ ಮನೆಯವರು ಬರುತ್ತಾರ ಇವತ್ತು
ಇಲ್ಲ ಅವರು ಹಣ ಹಾಕುತ್ತ
ಅವ್ರು ಬರುದಿಲ್ಲ ನೋಡಿಕೊಂಡು ಹೋಗೋದಕ್ಕೆ
ಬ ಅವರು ಒಂಬತ್ತನೇ ತ ಹಓದಿತ್ತು ಮತ್ತೆವರೆ
ಊರಿಗೆ ಬರುತ್ತಾರಾ ಹ್ಮ್ ಹ್ಮ್ ನೀಏನು
ಅ ಹಗ
ನನ್ ಪತ್ ಹ ನಾನೀಗ ಪಾತ್ರೆಯನ್ನು ತೊಳಬೇಕು
ಹ ಹ
ಹ
ತಾಯಿ ಒಳ್ಳದ ಹೋಗದು
ನಮ್ಮ ದೊಡ್ಡಪ್ಪನನ್ನು ಇಂದು ಆಸ್ಪತ್ರೆಗೆ ಕಳದುಕೊಂಡ ಹೋಗುತ್ತಿದ್ದಾರ
ಆ
ಹ್ಮ ನಮ್ಮ ದೊಡ್ಡಪ್ಪನ ನನ್ ಮನೆಯ ಪಕ್ಕದ ದೊಡ್ಡಪ್ಪ ನನ್ ಸೊಟ ಬೆನ್ನನ್ನು ಸರಿಪಡಿಸಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದ
ಹ ಹ
ನನ್ನ ಅಕ್ಕ ಹೇಳಿದರು ನನ್ನ ಮನೆಯ ಕಡೆ ನೋಡಿಕೊಳ್ಳಿ ಅಂತ ನಿನ್ನೆ ನಿನ್ನನ್ನ ಅಂದಾರಲ್ಲ
ಹಾ
ಅವರು ನಮ್ಮ ಮನೆ ಕಡೆ ನೋಡಿಕೊಳ್ಳಿ ಎಂದರು ಅವ ನೀವು
ಸ
ಗೆ ಏಳ ಬೇಕು ನೀವೆ
ಹ ಅ
ನಿನ್ನ ತಾಯಿಯು ಬಳೆ ಹಾಕಿಸಿಕೊಂಡರು ಹ್ಮ್ ನಮ್ಮ ತಾಯಿಯಿ ಹಾಕಿಸಿಕೊಂಡರು ನಾನು ಹಾಕಿಸಿಕೊಂಡೆ
ಹ
ನಾನು ನಾಲ್ಕ್ು ಹಾ ನಾನು ಹಾಕಿಸ್ಕೊಂಡೆ
ಹಾ
ಬ
ನಿಮ್ಮ ನಮ್ಮ ಅಮ್ಮ ಹಾಕಿಸಿದ್ದು
ಹ
ಹ್ಮ್ ಇಲ್ಲ ನಿನ್ನ ತಾಯಿ ಅವರಿಗೆ ಮೊದಲೇ ಹಣ ಬಾಕಿ ಇದ್ದಾರಂತೆ ಅವರು ಬಳೆಯವರು ನಿನ್ನ ತಾಯಿಗೆ ಹಣ ಕೊಡಬೇಕಾಗಿತ್ತಂತೆ ಮುಂಚೆ ಅವರು ಹಾಕಿಸಕೊಂಡರು ಹ್ಮ ನನ್ನ ತಾಯಿಯದ್ದ ನೂರು ರೂಪಾಯಿ ಹ
ನಿನ್ನದು
ನನ್ನದು ಐವತ್ತು ರೂಪಾಯಿ
ನೀವು ಸ ಏನಾದ್ರು ಕೆಲ್ಸ ಇದೆ ಮಾಡಿ ಮತ್ತೆ ಮಾಡಿ ನನಗೆ ಆಯ್ತಾ
ಪರವಾಗಿಲ್ಲ ಹೇಳಿ ಈಗ ನಾನು ದೂರವಾಣಿ ಕರೆ ಮಾಡುವೆನು ಈ ಕರೆ ಬಿಟ್ಟು
ಮತ್ತೆ ಮಾಡಲ್ಲ
ಹಾ ಮಾಡಿ
ಹಾ ಸರಿ ಸರಿ
ಹಾಂ ಸರಿ